ಹಲೋ ಹಲೋ ಹಲೋ ಕೇಳ್ತತದ್ದ
ಕೇಳಿಸ್ತಿಲ್ಲ ಊಟ ಮಾಡ್ರಿ
ಮಾಡ್ದ ನೀವು
ಹಾ ಮಾಡಿದ್ದೀ ನಾನು
ಮತ್ತೆ ಏನು
ಹ ಹ ಏನ್ ಮಾಡಕಂತರಿ
ಹಾ ಏನು ಹಾ ಏನು
ಏನ್ ಮಾಡಕಂತ್ರಿ
ಹೊರ ಹೊಂಟೀನಿ ನೋಡು ತಿರ್ಗಾಡೋಕೆ
ಏ ಈಗ ಊಟ ಮಾಡದ ಹೊರಗ ಹೋಟಿಯೇ ತಿರುಗಾಡಕು
ಹೌದಾ ಮತ್ತೆ
ನೀವೇನ್ ಮಾಡಕ್ಕುಂತೀರೀ
ಕೂತಿದೆ ಹೇಳು
ಕೇಳದಪ್ಪ ಸರಿಯಾಗಿ
ಅಲ್ಲಾ ಹೇಳಬೇಕು ನೀವು ಮತ್ತೆ ಹಲೋ ಹಲೋ ಹಲೋ ಹಲೋ